ಹಲೋ ಆರಾಮ ಅದಯ
ಹಾ ಆರಾಮ ಅಧಿನಿ
ನೀ ನೀ ನೀನು
ಏನ್ ಊಟ ಆಯತ ಕಾಲೇಜಿಗ ಕಾಲೇಜಿಗ ಹೋಯ್ದಾನ
ಹಾ ಕಾಲೇಜಿಗೆ ಬೆಳಿಗ್ಗೆ ಒಂಬತ್ತುವರೆಗ್ ಹೋಗಿದ್ದೆ
ಹಾ
ಒಂಬತ್ತುವರೆಗ ಹೋಗಿ ಹತ್ತು ಗಂಟೆಗೆ ಬಂದ ಎರಡು ಗಂಟೆಗೆ ಬಂದೆ
ಹಾ
ಹೋ ಬಂದೆ ಕಾಲೇಜ್ ಈಗ ಚೆನ್ನಾಗಿತ್ತು ಕಾಲೇಜ್ ಎಲ್ಲಾ ಶಿಕ್ಷಕರು ಬಂದಿದರು ಎಲ್ಲಾ ಶಿಕ್ಷಕರ ಅ ಪಾಠಗಳಗಳನ್ನು ತಗೊಂಡು ಹ ಕಲಸಿಡ್ರು ಎಲ್ಲ ಕಲಿಸಿದ್ರ
ಹ ಮತ್ತ ಕಾಲೇಜಿಗೆ ಹೋಗುತ್ತೆ ಮತ್ತೆ ಬರ ಬರೋದ ಟೈಮಿಂಗ್ಗೆ ಅನು
ಹ ಒಂದೂವರೆ ಬಿಡ್ತಾರೆ ನಮ್ ಕಾಲೇಜ್ ನಮಗೆ
ಒಂದೂವರೆ ಅನ್ನ ಹ್ಮ್ ಏನ್ ಹೇಳಿದಿರಪ್ಪ ಈವಾಗ ಸ್ಟಡಿ ಏನ ಅಂದ್ರೆ
ಏ ಓದ್ದು ಏನ್ ಹೇಳಿದ್ರ ಅಂದ್ರೆ ಹಂಗೆ ಲೆಸನ್ಸ್ ಮಾಡಿದ್ರ ಪಾಠಗಳ ಮಾಡಿ ಹೋದ್ರೆ
ಹೌದಣ ಹುಡ್ರು ಹುಡ್ರೂ ಬಂದಲ್ದರಾನ
ಹಾ ಹುಡುಗು ಸ್ನೇಹಿತರು ಬಂದಿದ್ರಪ್ಪ ವರ್ಷ ಆದ್ರ
ಹ್ಮ್ ಸೀನಿಯರ್ಸ್
ಹ ಐದಾರ ಹ ದೊಡ್ಡ ಸರ್ ಅದಾರ ಅಣ್ಣ ನ ಅದಾರ ಹ್ಮ್
ಮತ್ತೆ ಇದಕ್ಕಕ್ಕಿನ ಅಂತೆ ಇಲ್ಲ
ಎಲ್ಲಿಗ ಹ ರಿಪಿಗೆ ಹೋಗ್ತನಿ ಈಗ ಈಗ ಮುಂದಿನ ತಿಂಗಳು ಹೋಗಕ್
ಹೌದಣ
ಹಾ
ಹ್ಮ್ ಈೀಗ ಮಸ್ತ್ ನೇಚರ್
ಹ್ಮ್
ಮಸ್ತ್ ಪರಿಸತರ ಮಸ್ತ್ ಕತ್ ಅ ಇವಾಗ ಮುಂಬೈ ಟು ಮುಂಬೈಯಿಂದ ಪುಣೆ
ಹ್ಮ
ಹ ಅನ್ನ ತ್ತ ಮಾಡಿ ಬಂದೆ ಹೈವೇ ಅಲ್ಲಿ ಮತ್ತೆ ಮತ್ತೆ ಈಗ ರೈಲ್ವೆ ಸ್ಟೇಷನ್ ಹಳವಿ ಎಲ್ಲಾ ಎಲ್ಲಾ ನೀರು ತಿಂದ ಕಚ್ಕೊಂಡ
ಹೌದಾ
ಹಾ ಮಳಿ ಅನ್ನವತಗ ಆ ಕಡೆ ರೈಲ್ವೆ ಸ್ಟೇಷನ್ ಎಲ್ಲ ರೈಲ್ವೆೇ ಫುಲ್ಲು ನೀರ್
ಅವಾಗ ನಲವ ದಿನದ ಿಂದ ಏನನ್ನ ಕುಂತಿದ್ರು ನಲ್ವತ್ ದಿನದಾಗ ಮುಂಬೈ ಒಳಗ ನೀರ ಖಾಲಿ
ಹಾ ಇದು ಸಮುದ್ರ ನೀರಿಂದ ಹೋಗ್ಬಿಟ್ಟಿತ್ತು
ಹ್ಮ್ ಕೇವಲ ಕೇವಲ ನಲವತ್ತು ದಿನಗಳ ನೀರಷ್ಟೇ ಇತ್ತು ಇವಾಗ ನೋಡಿದ್ರೆ ತುಂಬಿ ತೊಳ್ಕ ಕುಂಂತೈತ್ ಮತ್ತೆ್ಮ
ಈಗ ಅದಕ್ಕೆ ಈಗ ಅರ್ಧ ಟ್ರೈನ್ ಅದಾವಲ್ಲ ಮುಂಬೈ ಟು ಪುಣೆಗ ಟ್ರೈನ್ ಕ್ಯಾನ್ಸಲ್ ಮಾಡಾರ ಸ್ವಲ್ಪ ನಿ ಹೊಸ್ ಮಣ ಮನ್ನೆ ಇದು ಅಂಡರ್ಗ್ರೌಂಡ್ ಬ್ರಿಡ್ಜ್ ಮಣ ಮಣ ಉದ್ಘಾಟನೆ ಮಾಡಾರ ಅಲ್ಲೆ ಈಗಲ್ಲ ಬಂದ್ ಮಾಡದ ಚಾನ್ಸ ಬಂದ್ ಮಾಡಿದ್ರ ಈಗ
ಹೌದಾ
ಅದುೋ ನೀರ್ ಒಳ ಬಂದು್ ಊಟ ಆದ್ರ ಅನಾಹುತ ಮೆ ನಮ್ ಸೈಡ್ ಎಲ್ಲ ಇನ್ನ
ಹಾ ನಮ್ ಸೈಡ್ ಎಲ್ಲ ಮ
ಅ ಬರ್ತ ಜಾತಿ ಇಲ್ಲಿನು ಮಳೆ ಬರ್ತತಿ ಮ ಈ ಒಡಿಶಾಕ್ ಕಡೆನು ಸ್ೊಲ್ಪ ಇದನ್ನ ಐತನತಾರೆ ನಾವ ಇದ್ದಾಗ ಬರಬಾರ್ದು ಅನ್ನೋದ ಒಂದೆ ನೀವು ಬಂದ್ರೂನು ನೋಡಕಲ್ಲ ಕೆಲವೊ ಕಾಯಿಂಗಲ್ಲ ನಮ್ಗ್ ಗುಡಿ ಎಲ್ಲ ಅಷ್ಟಟ್ ಅದ
ಹಾ ನಮ್ ಕಡೆ ಗುಡ್ಡ ಗಿಡ್ಡ ಅದಲ್ ಫುಲ್
ಏ ಅದಕ್ಕೆ ಸಂಬಂಧಿ ಇಿಲ್ಲ ಅಲ್ಲಿನ್ ಅದಾವ ಗುಡ್ಡ
ಹಾ
ಇಲ್ಲ ಮುಂಬೈದಾಗ ದೊಡ್ಡ ಇಲ್ಲಿಕ್ಕಿಂತ ದೊಡ್ಡ ದೊಡ್ಡ ಅದು
ಹೌದ ಅದು ಕರೆಕ್ಟ್ ಭಾಳ ಅದಾವ ಅಲ್ಲಿ
ಆದ್ರ ಅಲ್ಲಿ ಮಸ್ತ್ಗನ್ ಇದು ನೋಡಕ್ ಮಸ್ತ್ ಐತಿ ಗುಡ್ ಆಗ ಮ ಮಳೆಗ ಹೋಗ್ಬೇಕಕ್ ಮಳಿಗಾಲಲ್ದಾಗ ಹೋದ್ರೆ ನೋಡ ಸ್ವರ್ಗ ಸ್ವರ್ಗ ಹಾಕೇತಿ
ಎಂತ ಸವರ್ಗಂತ ಸವರ್ಗಕ್ ಕೊಂದೆ ಮಟ್ಲ ಅಲ್ಲಿರ್ತ ನೋಡಪ್ಪ ಹಿಂಗ ಒಂದ ಕಾಲ ಇಟ್ರ ಆರ್ಯ ಬಿಡ್ಬಕ್
ಹರಿಹರ ಫೋಟು ಜಗ್ಗದ ಹ ಇವಾಗ ಹೋಗ್ಕ್ು ಹೋದ್ರ
ಮತ್ತ
ಮ ಮತ್ತೆ ನಾ ಹಾ ನಮ್ ತಮ್ ಮ್ಮ ನಿನ್ನೆ ಬಂದ್ನೋಡ
ಎಷ್ಟ ಗಂಟೆಗೆ ಬಂದ
ನ್ನೆ ಅದ ಹೇಳಿದಲ್ಲ ಹುಬ್ಬಳಿಗ ಒಂತಾಸ್ಲೇಟ್ ಟಾಗಿ ಬಂದ ಯೋ ಆ ಆರುವರೆ ಏಳು ಗಂಟೆ ಮನೆ ಮುಟ್ಟ ಮತ್ತೆ ಹೇಳ್ಬೇಕ್ ನೋಡು ಏನಾರ
ಹ್ಮ್
ವ ನಾಳೆ ನಾ ಬರ್ತೇನೋ ಕಾಲೇಜಿಗೆ
ಹೌದಾ ನೀನು ಬರ್ತೀಯ ಕಾಲೇಜಿಗೆ ಹ್ಮ್
ಅದೇ ಕ್ಲಾಸ್ ಕೇಳ್ಬಕ್ ಕ್ಲಾಸ್ ಕೇಳ್ಬಕ್ ಅಲ್ಲ ಕ್ಲಾಸಸ್ ಯಾವಾಗ ಸ್ಟಾರ್ಟ್ ಆಕವ್ ಅಂತ ಕೇಳಕ್ ಬರ್ಬಕನ ತರಗತಿ
ಹ್ಮ್
ಮತ್ತ ಹೇಳ್ಬೇಕು ನೋಡ ಏನರ
ಹ್ಮ್ ಇದು ಹ್ಮ್ ವಿರೇಶ
ವಿರೇಶ ಅದಾನಾ ಮನ್ಯಾಗ ಆ ಇಲ್ಲ ಈಗ ಜ ಹಾ ಮನ್ಯಾಗದಾನ ಮದ ಹಾ ಕೆಲ್ಸ ಮುಗ್ಸಂದ ಮನೆ ಮನೀಗ್ ಬಂದಾನ ಈಗ ಜಾಸ್ತಿ ದಿನ ಹುಡ್ರು ಕೆಲ್ಸ ಕೇಳತಾರಪ್ಪ
ಕೆಲಸ ನಿಮ್ಮ
ಅಲ್ಲಾ ನಾ ಫ್ರೆಂಡ್ಸ್ ನಾ ಸ್ನೇಹತ್ರ ಬಂದೀ ಎಲ್ಲರ ಕೆಲ್ಸ ಐತಿಲ್ಲ ನೋಡು ಕೆಲ್ಸ ಐತಿಲ್ ನೋಡ
ಏ ನೀ ನಂದು ನಂದಂತ ಕೇಳಿರೋ ಅಣಾ ನೀನು ಬಿಡೋಣ ಬರ್ತ್ನ ಸನೇದ್ರಾಗ
ಬಾ ಬಾ ನೀ ಸನೇದ್ರಾಗ ಬಾ ಫಸ್ಟ್ ನಿಮ್ ನಿಮ್ಮ ಅಪ್ಪಾಜಿ ಕೇಳಿ ಮಾತಾಡು ಅನ್ನ ಅಷ್ಟ್
ಹಾ
ನಾನ ನೈಟ್ ಆದ್ರ ಹೂ ಅಂತಾರ ಬಾವ್ರ
ಹಾ ನಮ್ಮ್ ಅಣ್ಣನ ಬರ್ತಾನ ಕಾಪಾ
ಹ್ಞೂಂ
ಹ್ಮ್ ನಮ್ಮ ಅಣ್ಣನು ವಿಶ್ವ ಖಾಲಿ ಅದಾನ ಅವ್ನು ಖಾಲಿ ಅದಕ್ಕೆ ಅವ್ನು ಇವಾಗ ಒಂದ್ ತಿಂಗ್ಳು ರಜಾ ಐತಿ ೊಂದ ಕಾಲೇಜ್ ಅವನು ಬರ್ತಾನ ಹ ಅಂದಾಗ ಹೇಳು ಬಂದ್ರೆ ಬೇಸಿ ಅವರು ಕರ್ಕೊಂತಿನ್ನಂದ್ರ ಬರ್ತ ಅವನು ಡೀ ಫಾರ್ಮ ಈಗ ಓದಾಕ್ ಕುಂತಾನ್ ಸೆಕಂಡ್ ಸೆಮ್ ಮುಗೀತ ಅವಂದು
ಹೌದನ
ಮನ್ನೆ
ಹ ಹಾ ಡಿಫಾರ್ಮಾ ಅಂದ್ರ ಅವ್ರು ಮುಂದೆ ಹೇಳ್ಬ ಹೇಳ್ಬಾರ್ದ್ ನಾವು ಡೀಫಾರ್ಮ್ಮಾಗಯ್ತಂದ್ರ ಈಗ ಅವರು ರೊಕ್ಕ ಕೊಡದು ಕಮ್ಮಿ ಮಾಡ್ತಾರ ಮತ್ತೆ
ಅದಕ್ಕ ಇವ್ನು ಓದಿರ್ತಾನಲ್ಲೋ ಇವ್ನಿಗೆ ಬೆಲೆ ಇರಲ್ಲ
ನಮ್ಮ್ ಅಂಗಡ್ಯಾಗ ಆಟೋ ಬೇ ಬೇರೆ ಕ ನಮ್ ಬೇರೆ ಕಡೆ ಹೋಗು ಎಲ್ಲ ಐತಿ ನಮ್ಮ್ ಅಂಗಡ ಡಿಫಾರ್ಮ್ ಓದಾತ ನಂಗ ಓದ್ತನಂದ್ರ
ಹಾ
ರೊ ಒಟ್ಟು ರೊಕ್ಕಾಗ ಬೇಕಂಗಿಂಗ ಅಂತ ಹೇಳ್ಬ
ಹಾ
ಹೋದ್ರುನು ಮೂರ್ ನಾಕ್ ಸಾವಿರ ಕೊಡ್ತಾರ ಕಲ್ಯ ಕುಂತಾನ ಇವ ಫುಲ್ಡ ಹೋಗಬ ನಮ್ಮ ಅಂಗಡಿಯಾಗ ಯಾಕಂದ್ರ ರಶ್ ನೀ ಹ ನಮಗ ಸುಸ್ತ್ ಆಗ್ಬಿಡ್ತತ್ ಫುಲ್ ಡೇ ಹೋದ್ರೆ ಸ್ವಲ್ಪ ಹಾ ಅವರು ಅವ್ರರು ಕೆಲ್ಸ ಜಗ್ ಹೇಳ್ತಾರ
ಹ್ಮ್
ಅ ಸ್ವಲ್ಪ ಜಾಸ್ತಿ ಹೇಳ್ತಾರಲ್ಲ ಅವಾಗ ಸುಸ್ತ ಆಬಡದೈತವ ರಷ್ಟ ಇದ್ರ ಇದೇ ಅಲ್ಲ ನಮಗ
ಹ್ಮ್
ಮುಂದೆ ಕೆಲ್ಸ ಮಾಡಕ ಚಲೋ ಅನಿಸ್ತತೆ ಈಗ್ ಹೋಗ್ಬೇಕಕ ನಾವ್ ಮಡಕಲ್ಲಿ ಹಾ ಹೌದ ಹೇನು
ಸಿದ್ದೇಶ್ವರ ಮಟ್ಟಕ್ಕ ಹೋಗಿ ಕಾಯಿ ಒಡಸ್ಕೊಂಡು ಹಂಗೆ ಆಶೀರ್ವಾದ ಅತ್ಂಡ ಬರ್ಬೇಕಕ್ ಅಜ್ಜಾರದುು
ಕೆದಾರ ರತಿಗ
ಹಾ ಅಲ್ಲಿ ಹೋಗ್ತೇನೆ ಅಲ್ಲಿ ಹೋಲಾ ಅಲ್ಲಿ ಹೋಗಿ ಈ ಕಡೆ ಹೋಗಿ ಎರಡು ದೇವರು ನೋಡ್ಕೊಂಡು ಮನಗ ಹೋಗಿ ಊಟ ಮಾಡಕ್ ಮಾಡ್ಬೇಕ ನಾ
ಹಾ
ಹಾ
ಹೌದಣ
ಹಾ
ಮತ್ತೆ ಆಲೆೇ ಹೊಕ್ಕಿರಿ ಅಂತ ಹೇಳಿದರಲ್ಲ ಇದ ಕಟ್ರಪಿಗ ನಾನು ಬರ್ತಿದ್ದಪ್ಪ ಏನೇನ್ ಪ್ಲೇಸಸ್ ಅಂತ ಕೇಳ್ಯ ಮಾತಾ ಬರ್ತ
ಹೌದಾ ಹೋಗ್ಬೇಕಾದ್ರೆ ನಾ ಇ ಇನ್ನ ಡಿಸೇಡ್ ಮಾಡಿಲ್ ನಾವು ಕೇಳಕ್ ಹೋಗ್ಬೇಕಕ್ ಅಂತ ಇದಿವವಿ ನಿಂಗ ಏನಾದಾರ ಹೋದ್ರೆ ನಿ ಹೇಳ್ ಹಾ ಇನ್ನ ಏನದು ಪಿಚ್ಚಿನ ನಮ ಫಿಕ್ಸ್ ಆಗಿಲ್ಲ ಅದು ಫಿಕ್ಸ್ ಆದ್ರೆ ಸುಮ್ಮನೆ ನಮ್ಮನ ಪಾಲತು ಯತರ್ತಾನ ಅದು ವರೆ ಮಾತ ಹ್ಮ್ ಹಾಗ
ಹಾ ಬರ್ತೇನೆ ನಾ ಕಾಲೇಜ್ ಬಂದೆ ಸ್ವಲ್ಪ ನಮ್ಮ ನಮ್ಮ ಇದ್ರಂದ ನಮ್ಮ ಯಾರ್ಯಾರು ಸಬ್ಜೆಕ್ಟ್ ಕೋರ್ಸಸ್ ಅದಲ್ಲ
ಹ್ಮ್ ವಿಷಯಗಳ
ವಿಷಯಗಳ ಅದಾವಲ್ಲಾ ಅವರು ಫ್ರೆಂಡ್ಸ್ ಬಂದ್ರೆ ಚಲೋ ನಮ್ಮ ಸ್ನೇಹಿತರು ಬಂದ್ರೆ ಚೊಲೋ ಕೆಳಕ
ಹೌದಾ
ಇರ್ಲಿಲ್ಲ ಅಂದ್ರೆ
ಹ್ಮ್ ಅಂತೂ ಇಂತೂ ಈಗ ಒಟ್ಟು ಕಾಲೇಜ್ ಬರಂಗ ಅದ್ ನೀನು ಬ ಬಾ ಹೋಗಮ್ಮ ಕಾಲೇಜಿಗೆ ನಾನೂ ಈಗ್ ವಾಕಿಂಗ ಹೋಗಬೇಕ್ ಇನ್ನೊಂದ್ ಸ್ವಲ್ಪ ಹೊತ್ತ ಬಿಟ್ಟ.
ಹೌದನ.
ಈಗ್ ಹೋಗಿ ಒಂದ್ ಸ್ವಲ್ಪ ವರ್ಕ್ಔಟ್ ಮಾಡಿ ಬರ್ಬೇಕ ನಾನು. ವ್ಯಾಯಾಮ ಗಿಯಾಮ ಮಾಡಬೇಕ ಈಗ.
ಹ್ಮ್ ಮೆಡಿಟೇಶ ಇದು ಐದ್ ನಿಮಿಷ ರೆಸ್ಟ್ ಮಾಡ್ಬೇಕ್ ನೋಡ.
ಮಾಡ್ತೀನ್ ಮಾಡ್ತೀನಿ.
ಮಾಡಿದ್ರ ಇನ್ನ
ಆಯ್ತಳ್ಳೇ ನಿಂಗ್ ನಾ ಹಚ್ತಿನ್ ಊಟ್ ಅರ ನಿಮ್ ಮನ್ಯಾಗ ಆರಾಮ್ ಅದಾರ್ ಅಲ್ ಎಲ್ಲಾ.
ಹಾ ಆರಾಮ್ ಅದಾರ ನಿಮ್ಮ ಮನ್ಯಾಗ.
ನಮ್ಮ ಮನ್ಯಾಗು ಎಲ್ಲಾರ ಆರಾಮ ಅದಾರ ನಮ್ಮ ಪಪ್ಪಾ ನಮ್ಮ ಮಮ್ಮಿ ಎಲ್ಲಾರ ಆರಾಮ ಅದಾರ. ಆಯ್ತಾಳ ನಿನಗ ಹಚ್ಚತನ್ ನಾನು. ಓಕೆ.